ಎಲ್ಲ ಹ ಹಲೋ ಮೇಡಮ್ ನಮಸ್ಕಾರ.
ಆರಾಮ ಇದೀರಾ ಸರ್
ಆರಾಮೇ ಮ್ ನೀವ ಆರಾಮ
ಹ್ಮ್ ಆರಾಮ ಇದ್ದಿವಿ ಸರ್
ಹ್ಮ್ ಊಟ ರಿ
ಊಟ ಮಾಡ್ಬೇಕು ಸರ್ ನಿಮ್ದು
ಇಲ್ಲ ಇಲ್ಲ ಮೇಡಮ್ ಮಾಡ್ಬೇಕ ನಾ ಸ್ವಲ್ಪ ಹೊರಗಡೆ ಬಂದಿದೇವೆ
ಅ ಸರ್
ಹ್ಮ್ ಸ್ವಲ್ಪ ಹೊರಗಡೆ ಬಂದಿದೇ ಮೇಡಮ ಮಾಡ್ಬೇಕಕ್ ಊಟ
ಸ್ವಲ್ಪ ಹೊರಗಡೆ ಬಂದಿದ್ರರು ಹೊರಗಡೆ ಊಟನ ಸರಿಯತು ಹೋಟೆಲ್ ಊಟ
ಇಲ್ಲ ಮನೆ ಊಟ ಮೇಡಂ
ಮನೆ ಊಟ.
ಹ್ಮ್
ಆಕ್ಚುಲಿ ಯಾಕೆ ಸರ್ ಗಂಡು ಮಕ್ಳಿಗೆ ಹೊರಗಿನ ಊಟ ಹೊರಗಂದು ಪ್ರಪಂಚ ಬಹಳ ಇಷ್ಟ ಆಗುತ್ತೆ ಹೋಟಲ್ ಊಟ ಅಂತಂದ್ರೆ ತುಂಬಾ ಇಷ್ಟ ಆಗುತ್ತೆ.
ಏ ಇಲ್ಲ ಮೇಡಮ್ ನಮ್ಗೆ ಹೋಟೆಲ್ ಊಟ ಅದ ಏನ್ ಸೆಟ್ ಆಗಲ್ಲ ನಮ್ ನಿಶ್ಚ ಮನೆ ಊಟ ಪಟ್ಟ ತಮ್ಮಲೆಕ್ಕಾ
ಹಂಗಂತಂದಲ್ಲ ಸರ್ ನೋಡ್ರಿ ಊಟದಲ್ಲಿನು ಎಷ್ಟೇ ಇ ಮಾಡ್ರಿ ನೀವು ಹೊರಗೆ ತಿನ್ನುವಷ್ಟು ಸವಿದು ತಿಂದಷ್ಟು ಮನೆಗಿಂದು ಸವಿದು ತಿನ್ನಲ್ಲ ಆಲ್ಮೋಸ್ಟ್ ಗಂಡ ಮಕ್ಳು ಅದು ಕುರ್ಕುರೆ ತಿಿಂದೆ ಸೂರ್ಯಕಾಂತ ತಿಿಂದ ಮಂಡಳ ತಿಿಂದೆ ಅದಕ್ಕ ಕೊಡೋ ಪ್ರಿಫರೆನ್ಸೇ ಬೇರೆ ಇರುತ್ತೆ
ಇಲ್ಲ ಮೇಡಮ್ ಹೊರಗಿಂದ ತಿಂದ ಅಂದ್ರ ಅದು ಸ್ವಲ್ಪ ಮಸಾಲೆ ಅದು ಇದು ಸ್ವಲ್ಪ ಜಾಸ್ತಿ ಕಾಣುತ್ತಲ್ಲ ಎಣ್ಣೆವು ಜಾಸ್ತಿ ಂತಲ್ಲ ಸ್ವಲ್ಪ ರುಚಿ ಟೇಸ್ಟ್ ಆಗ್ತಾರ ಅದು ರುಚಿ ಕಾಣುತ್ತ ಅಂತೇಳಿ ತಿಂತಾರ ಅದ ಎಷ್ಟು ಮಾಡಿದ್ರುನು ಹೊರಗಿನ ಅದು ಹೊರಗೆ ಆಗತ್ ರರಿ ಅವರು ಮಸಾಲೆ ಐಟಮ್ ಆಗ್ಲಿ ಎಣ್ಣ ಐಟಮ್ ಆಲಿ ಪ್ರತೊಂದು ಐಟ್ ಸ್ವಲ್ಪ ಹೆಚ್ಚಿಗೆ ಹ ಆಕ್ತಾರೆ ಆಮೇಲೆ ಅದ್ರಲ್ಲಿ ಟೇಸ್ಟ್ ಉಪ್ು ಬರ್ತದೆ ಸಾಲ್ಟು ಅದನ್ನು ಹಾಕ್ತಾರೆ ಅದ್ರಿಂದ ರುಚಿ ಬರುತ್ತ ಅಂತೇಳಿ ಬಾಯಿಗೆ ಆತರ ಮಾಡ್ತರಿ ಹ್ಮ್
ದಾ ಉಪ್ಪರ ಉಪ್ಪಕ್ಕೆ ಹೋಗು ಮೂರು ತಿಂಗಳಿಗೆ ಒಂದ್ಸತಿ ಆರು ತಿಂ್ಗಳಿಗೆ ಒಂದು್ಸತಿ ಟೇಸ್ಟಿ ಉಪ್ಪು ನೋಡಬೇಕು ಸರ್ ಅದು ಬಿಟ್ಟು ವಾರಕ್ಕ ನಾಲ್ಕ ದಿನ ಟೇಸ್ಟ್ ಉಪ್ಪು ಟೇಸ್ಟ್ ಟೇಸ್ಟ್ ಅಂತ ನೋಡ್ತಾ ಹೋದ್ರೆ ಅದು ನಿಮ್ಮ ಆರೋಗ್ಯ ಅವ್ರವ್ರ ಅವ್ರ ಅವ್ರವ್ರೇ ಕೆಲ್ಸಕೊಂಡಂಗ ಆಗತ್ತಲ್ಲ ಅದ ಅಲ್ದೆ ಕೆಲವೊಬ್ರು ಕೆಲವೊಂದು ಊಟಕ್ಕೆ ಅಹಬ್ ತೋರಿಸ್ತಾರೆ ಸರ್ ಇವರೇ ಮಾಡಿ್ ತಿನ್ಬೇಕು ಇವ್ರದೇ ತಿನ್ಬೇಕು ಅಂತಂದು ಅದು ಯಾಕೆ ಹಂಗೆ
ಯ
ಸೊಪ್ಪು ಬಾಳ ಇರುತ್ತೆ ಕೆಲವೊಬರಿಗೆ ಊಟದಲ್ಲಿ ನಂಗೆ ಇದೇ ಬೇಕು ಅದೇ ಬೇಕು ಇದು ಬೇಡ ಅ ಬೇಡ ನನ್ ಉಪ್ಪಿಟ್ಟ ಬೇಡ ನಂ ದೋಸೆ ಬೇಡ ನನಗ್ ಬಿಸಿದೇ ಪಡಬೇಕು ನನಗ್ ಬಿಸಿದ ದೋಸೆ ಬೇಕು ಹೋಲ್ ಇಲ್ಲ್ದ ದೋಸೆ ಬೇಕು
ಹ ಹೇಳ್ರರಿ ಮೇಡಮ್ ಹಲೋ
ಹೇಳ್ರಿ ಹೇಳ್ರಿ ಸ ಕೆಲವೊಬ್ಬರು ಊಟದಲ್ಲಿ ಬಾಳ ಅಹಂ್ ತೋರಿಸ್ತಾರಲ್ಲ ಸ
ಹೌದ್ರಿ ತೋರ್ಸ್ತಾರಂದ್ರ ಎಲ್ರು ಹಂಗೇರಲ್ ಮಡಮ್ ಅದು ಕೆಲವೊಬ್ರು ಹೊರಗಿನ ತಿಂಡಿಗಳಗೇ ಅವರು ಅದು ಅಭ್ಯಾಸ ಆಗಿರ್ತಾರೆ ಅವ್ರಿಗೆ
ಹಾ
ಅದಕ್ ಹೊಂದ್ಕೊಂಡ್ ಹೋಗಿರ್ತಾರ ಅಂಂತವ್ರ ಮನೇಲಿ ಊಟ ಮಾಡಂದ್ರೆ ಮಾಡಲ್ರಿ ಬಟ್ ಮನೆಯ ಊಟ ಹೊಂದ್ಕೊಂಡವ್ರಿಗೆ ಹೊರಗನ್ ಊಟ ಸರಿಯ ಆಗಲ್ರರಿ ಸರಿ ಇವಲ್ಲ ಅದೆರಡು ಹಪ್ಪತ್ತಾಗಲಿ ಒಂದ್ಪ್ಪೈ ಉಪಾಸ ಇದ್ದ ಆಗ್ಲಿ ಮನೇಲಿ ಬಂದು ಊಟ ಮಾಡ್ತಾರೆ ತಿರ್ಗ ಮತ್ತೆ
ಇದು ಉಂಟ ಮಗಂದು ಸ ಮಾಡ್ರಿ ಆಥ ಬಂದ ಇದ್ ಮುಗಸು ಇದ್ ಮುಗಸು ಕಟ್ ಮಾಡ್ಬೇಡ ಕ್ಯಾಾಸುವಲ್ ಆಗಿ ಮಾತಾಡಂಗೆ ಕಾಲ್ ಮಾಡ್ಬೇಡ ಅಷ್ಟೆ
ಆಯ್ತ್ ರೀ ಮೇಡ್ ಹೇಳ್ರಿ ಮೇಡ್ ಈಗ ಹೊರಗಡೆ ಊಟ ಅಂತ ಮತ್ತೆ ಹೊರಗಡೆ
ಹ್ಮ
ಕೆಲವೊಬ್ರು ಹೊರಗಡೆ ಅಡಿಕ್ಟ್ ಆಗಿರ್ತಾರೆ ಅಂತವ್ರಿಗೆ ಏನ್ ಮಾಡಕ್ಕ ಆಗಲ್ಲ.
ಅಲ್ಲ ಕೆಲವೊಬ್ರು ಅವ್ರ ಮನೆಯವರೇ ಮಾಡಿರೋದು ತಿನ್ಬೇಕು ಅವ್ರದ್ದೇ ತಿನ್ಬೇಕು ಅವ್ರ ಊಟಕ್ಕೆ ಅಡಿಟ್ ಆಗಿರ್ತಾರೆ ಯಾಕ ಬೇರೆಯವರು ಕೊಡಾದು ಊ ಊಟ ಊಟ ಅಲ್ವಾ ಎಷ್ಟು ಸತಿ ಚಲಿಸತದ ಕೆಲವೊಬ್ರು ಇಲ್ಲ ಸರ್ ಎಷ್ಟು ಸತಿ ಚಲಸ್ತದ ಅಂತಂದ್ರೆ ಅದು ಚಲ್ದವ್ರ ಪಾಪ ಬರುತ್ತೋ ಚಲ್ಸ್ದವ್ರ ಪಾಪ ಬರುತ್ತೋ ಗೊತ್ತಿಲ್ಲ.
ಹಂಗಲ್ರಿ ಹಂಗಲ್ಲ ಅಂತರದೋರು ಈಗ ಅ ಅದು ಬೇರೆ ಆಗ್ತ್ರಿ ಎಲ್ಲರಲ್ಲೂ ಮನೆ ಊಟ ಮಾಡ್ಬೋದು ಬಟ್ ಹೊರಗಡೆ ಹೋಟೆಲ್ ಊಟಲ್ ಅಂದ್ರೆ ಚಲರ್ ಅಂದ್ರರು ಹೆಚ್ಚಾಗಾರ ಚಲದರ್ ಅಷ್ಟೇ
ಏನ್ ಸರ್
ಹ್ಮ್ ಹೋಟೆಲ್ ಊಟಲ ಚೆಲ್ಬೇಕಂದ್ರೆ ಹೆಚ್ಚಾಗಿದ್ದರು ಮಾತ್ರ ಚೆಲೋದು. ಆ ಊಟದ ಬಗ್ಗೆ ಅವ್ರ ಗೊತ್ತಿದ್ರೆ ಆ ಪ್ರತಿಯೊಂದು. ಕಾಳು ಅನ್ನದ ಅಗಲ ಅಂತ ಅವ್ರಗ್ ಗೊತ್ತಿದ್ರೆ ಅವ್ರಗ್ ಚೆಲ್ಲಲ್ರೀ ಮೇಡಮ್ ಊಟ
ಹೌದು ಸರ್ ಚಲ್ ಚಲ್ತಾರ ಅಂತಂದ್ರೆ ಚೆಲ್ಲಲ್ಲ ಸರ್ ಆದ್ರ ಅಲ್ಲಿನೂ ಕೆಲವೊಂದು ಜೀವಿಗಳು ಇರ್ತವೆ ಅದ್ ಮನುಷ್ಯರಾದ್ರೆ ಕೇಳ್ಕೊಂಡ ಬಿಟ್ಟ. ಊಟ ಮಾಡ್ತಾರೆ ಕೆಲವೊಂದು ಜೀವಿಗಳಿಗೆ ಬಾಯಿ ಇರಲ್ಲ.
ಹೌದ ಹೌದ ಅಂದ್ರೆ ಊಟ ಬೇಕು ಕೇಳಿರಲ್ರರಿ ಇವರ ಚೆಲ್ಲಿದ ಮೇಲ ಅದನ್ನ ಅಲೆಕ್ಷನ್ ಮಾಡ್ತಾರ ಜೀಗಳು ಇರ್ತಾವ ಊಟ ಮಾಡ್ತಾವಂತ
ಹ್ಮ
ಹಾ ಇವ್ರಗೆ ಸ್ವಲ್ಪ ಹೊಟ್ಟೆ ತುಂಬಿರುತ್ತೆ ಮೇಡಮ್ ಹೊಟ್ಟೆ ತುಂಬಿದ್ಮೇಲೆ ಚಲತಾರಲ್ಲ ಅದನ್ನ ಕವರ್ ಮಾಡ್ಕೊಮ್ಮಕ್ ಅಲ್ಲಿ ಜೀವಿಗಳು ಇರ್ತಾವಂತ ಹೇಳ್ತಾರೀ ಹ್ಮ್
ಅಲ್ಲ ಸರ್ ಕೆಲವೊಬ್ಬರು ಎರಡೆ ಎರಡು ಒಪ್ಪತ್ತು ಮೂರ್ ಮೂರು ಒಪ್ಪತ್ತು ಮಾಡಿರೋದಿಲ್ಲ ಬಟ್ ನಾಯಿಕ್ ಕರು ಹಾಕ್ತಾರೆ ಒಂದು ಪಕ್ಷಿ ಕಂಡರುನು ಹಾಕ್ತಾರೆ ಅದ ಅಹಮ್ಮ್ ಅಂತಿದೆ ಅದನ್ನ
ಹಾಕ್ತಾರೆ ಹಾಕ್ತಾರೆ ಅದ್ರ ಅದಕ್ ಹಾಕಿ ಅದ್ರ ಮೇಲೆ ಆಮೇಲೆ ಆ ಈಗ ತಾವ್ ಮಾಡೋ ಊಟ ಅದಕ್ ಹಾಕಿ ಆಮೇಲೆ ಆ ಸಿಟ್ಟು ಇನ್ನೊಬ್ಬರ ಮೇಲೆ ತೋರಿಸ್ತಾರ್ ಅವಾಗ ಯಾರೋ ಒಬ್ರು ಬಂದಿಲ್ಲ ನೀವ ಬಂದಿಲ್ಲ ನ ಬಂದಿಲ್ಲಂತಾನು ಊಟ ಮಾಡಿಲ್ಲ. ಅದಕ್ಕೆ ನಾನು ಈಗ ಮಾಡ ಇಲ್ಲ ಅಂತೇಳಿ ಆ ಸಿಟ್ಟನ್ನ ಅವ್ರೇನ ಅಲ್ಲಿ ತ್ಯಾಗ ಮಾಡಿ ಅಂದ್ಕೊಂಡಿರ್ತಾರ ಆದ್ರೆ ಈ ಕಡೆ ಬಂದು ಅವ್ರ ಮೇಲೆ ಸಿಟ್ ತೋರಿಸ್ತಾರ
ಅಂದ್ರ ಬಟ್ ಅದಕ್ ಕಾರಣ ಓಹ ಸಿಟ್ಟು ಅನ್ನೋದ ಇರಲ್ಲಲ್ಲ ಸರ್ ಬಟ್ ಕೇಳೋದು ಕೆಲವೊಂದ್ ಟೈಮ್ ಕ್ಯಾಸುವಲ್ ಆಗಿ. ಕೇಳಿರ್ತಾರೆ ಬಟ್ ಅದಕ್ ಅರ್ಥಾನೇ ಇಲ್ಲ ಅಂತಂದ್ಮೇಲೆ ಆ ಗಳಿಗೆ- ಗೆ ಆ ಸಮಯಕ್ಕೆ ಅದಕ್ಕೆ ಮೀನಿಂಗ್ ಈಗ ಅರ್ಥನೇ ಇಲ್ಲ ಅಂತಂದ್ಮೇಲೆ. ಇನ್ನು ಅರ್ಥ ಇಲ್ಲದು ಯಾವ್ದ ಎಲ್ಲದನು ವ್ಯರ್ತನೆ ಅಲ್ಲ ಸರ್.
ವ್ಯರ್ಥ ಅಂತಂದ್ರೆ ಹೆಂಗಾಗುತ್ತೆರೆ ಈಗ ಅವರು ಅರ್ಥ ಇಲ್ಲದಂತಂದ್ರ ಈಗ ಟೈಮ್ ಸರಿಯಾಗಿ ಈಗ ನೀ ಕೇಳುತ್ತೀರಾ ಊಟ ಮಾಡಾಮೀ ಬರೀ ಅಂತ ಏನ ಸ್ವಲ್ಪ ಅಲ್ಲ ದಿನ ಕೇಳಲ್ಲ ಆದ್ರೂ ಆ ಸಮಯಕ್ಕೆ. ಅವ್ರಿಗ ಏನ್ ಕೆಲ್ಸ ಆದ್ರೂ ಆ ಸಮಯಕ್ಕೆ ಅವ್ರಿಗ ಏನ್ ಕೆಲ್ಸ ಬಿದ್ದ ಇದೆ ಇರುತ್.
ಸರ್ ದಿನಾಕ್ ಅಲ್ಲ ಹಂಗಂತಂದಲ್ಲ ಸರ್ ದಿನಾಕ್ ಕೇಳೋರಿಗೆ ಆ ರೀಸನ್ ಸೇರಿದ್ರೆ ನಡೆಯುತ್ತೆ ಬಟ್ ಅಪರೂಪಕ್ಕೊಮ್ಮೆ ಅಪರೂಪಕ್ಕೊಮ್ಮೆ
ಅಪರೂ ಉಕ್ಕಮ್ಮಿ ಕರ್ದವ್ರಿಗೆ ಅದು ಅಂತವು ಸ್ವಲ್ಪ ಹೆಚ್ಚು ಕಡೆ ಸರಿ ಯಾಕಂದ್ರೆ ಅದು ಟೈಮ್ ಯಾವ್ದ ಕೇಳ್ದ ಈ ಸ್ವಲ್ಪ ಹೋಗ್ಬೇಕಕ್ ಅಂತ ಏನೋ ಒಂದು ಡಿಸೈಡ್ ಆಗಿರ್ತವನ ಅದ ಟೈಮ್ ದಲ್ಲಿ ಅವ್ರಗ ಏನೋ ಸ್ವಲ್ಪ ಅಪೋಸಿಟ್ ಯಾವ್ದೋ ಕಾಲ್ ಬರ್ಬಹುದು ಇಲ್ಲ ಯಾರನ್ನ ಕರಿೀಬಹುದು ಬೇರೆ ಯಾರನ್ನ ಬಂದ ಅಡ್ಡ ಹಬಹದು ಸ್ವಲ್ಪ ನಮ್ಗೆ ಹಂಗೈತಿ ಹಿಂಗ ಐತ ಅಂತ ಅದು ಸ್ವಲ್ಪ ಅಲ್ಲಿ ಟೈಮ್ ಸಮಯ ಹೆಚ್ಚಿ ಕಡಿಮೆ ಆಗತ್ ರೀ ಅದನ್ನ ಸ್ವಲ್ಪ ಸುಧಾರ್ಿಸಬೇಕಲ್ಲಾ
ಹಂಗಂತಂದಲ್ಲ ಸರ್ ಏ ತಲ್ಲ ಮ ತಗೊಂಡೊಂಡ ಎಲ್ಲ
ಹ್ಮ್
ಎಲ್ರಿಗೂ ಹಂಗ ಆಗಲ್ಲಲ್ಲ ಸರ್ ಕೆಲವೊಬ್ರು ಪರ್ತ ಒಬ್ಬೇ ಒಬ್ಬ ಉಪ್ಪರ್ಸನೆಗೆ ಹಂಗಾಗುತ್ತೆ ಯಾಕ ಆಥರ
ಹ್ಮ್
ಯಾವಾಗ್ಲುೂ ಚಿಕ್ಕು ಅವ್ರ ಪರೀಕ್ಷೆ ಮಾಡಿ ನೋಡ ನೋಡಾಯ್ತು ಜೀವನದಲ್ಲಿ ಚಿಕ್ಕ ದ್ರಲ್ಲೂ ಹಿಂಗೆ ದೊಡ್ಡದ್ರಲ್ಲೂನು ಹಿಂಗೆ ಸಣ್ಣದ್ರಿಂದ ಇಡುದುು ಒಂದ್ ಸಣ್ಣ ಹತ್ತು ನಿಮಿಷ ಟೈಮ್ಿಂದ ಹಿಡು ಫುಲ್ು ಡೇ ತನಕ ಟೈಮ್ ಕೇಳಿದ್ರು ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಕೇಳಿದ್ರು ಸೇಮ್ ರೀಸನ್ಸ್ ಅಂದ್ರೆ ರೀಸನ್ಸ್ ಸಲ್ಲಿ ಡಿಫ್ರೆಂಟ್ಸ್ ಇರ್ಬೋದು ಸರ್
ಇಲ್ಲ ಮೇಡಮ ಅ ಇನ್ಸ್ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಹದಿನೈದು ನಿಮಿಷ ಹತ್ತು ನಿಮಿಷ ಹ ಆಫ್ ಅನ್ ಅವರ್ ಹೆಚ್ಚು ಕಡಿಮೆ ನ ಬಟ್ ಆದ್ರೂ ಅದ್ಕ್ ಸ್ವಲ್ಪ ತಾಳ್ಮೆ ಇದ್ರೆ ಸರಿ ಹೋಗುತ್ತೆ ತಾಳ್ಮೆ ಇರಲ್ಲಲ್ಲ ಅವ್ರಿಗೆ
ಸರ್ ತಾಳ್ಮೇಲಿದ್ದು ಜೀವನ ನಡ್ಸದ ನಡ್ಸಕೆ ಆಗಲ್ಲಲ್ಲ ಸರ್
ಮೇಡಮ್ ತಾಳ್ಮೆ ಇದ್ಮೇಲೆ ನ ಮಾಡ್ಕೊಂಡ್ ಹಕ್ತಾರ ತಾಳ್ಮೆ ಇಲ್ಲ ಅಂತಲ್ಲ
ಅದ ನೋವೇ ಅನ್ನೋದ ಇಂಪಾರ್ಟೆಂಟ್ ಆದ್ಮೇಲೆ ಅಲ್ಲಿ ಊಟ ಅನ್ನೋದು ಇಂಪಾರ್ಟೆಂಟ್ ಬರಲ್ಲ ಸರ್ ಆಹಾರದಲ್ಲಿ ಯಾವಾಗ
ಹಾ
ನೋವು ತುಂಬ್ಕೊ ಬಂದ್ಮೇಲೆ ಹಸು ಅನ್ನೋದು ಬರಲ್ಲ ಅಲ್ಲಿ
ಹೌದೇನ್ರಿ ಬರುತ್ರಿ ಹಸು ಅನ್ನೋದು ಎಲ್ಲಾ ಹಸು ಅನ್ನೋದು ಪ್ರತಿಯೊಬ್ಬ್ರಗ್ ಹಸು ಇದಿದ್ದೇ ಇರುತ್ತೆ ಇಲ್ಲ ಅಂದ ಹೇಳಕ್ ಆಗಲ್ಲ ಮನುಷ್ಯರ ಅಂದ್ಮೇಲೆ ಹಸು ಇದ್ದೇ ಆತ್ತ ಮನುಷ್ಯರಿಗೆ ಇರುತ್ತೆ ಪ್ರಾಣಿಗೆ ಇರುತ್ತೆ ಪ್ರ ಪ್ರತಿ ಒಂದು ಜೀವಕ್ಕೆ ಜೀವಿಗೆಗುನು ಅದಕ್ ತಕ್ಕನ್ಗೆ ಹಸಿವ ಇರುತ್ತರಿ ಮೇಡಮ್
ಹ ಸ ಇರುತ್ತೆ ಸರಿ ಇಲ್ಲ ಅನ್ನಲ್ಲ ಬಟ್ ಎಲ್ರಿ ತಿನ್ನಕ್ ಕ್ಕಾಗಿನೇ ಕೆಲವೊಬ್ಬರು ಹುಟ್ಟಿರ್ತಾರ ಹುಟ್ಟಿರೋದಕ್ಕಾಗಿ ನಾವು ತಿನ್ಬೇಕು ಅನ್ನೋರು ಕೆಲವೊಬ್ರು ಇರ್ತಾರೆ ಯವರೇಜ್ ಆಗಿ ನಮ್ ಬಾಡಿಗೆ ಎಷ್ಟು ಬೇಕೋ ಅಷ್ಟೇ ತಿನ್ಬೇಕು ಅನ್ನೋದು ಕೆಲವೊಬರು ಕೆಲವೊಬ್ರು ಅಲ್ಲ ಹಂಗಂತಂದಲ್ಲ ಕೆಲವೊಬ್ರು ಪ್ರೀತಿ ಪಾತ್ರರೊಂದಿಗೆ ಜೀವನ ಮಾಡಕ್ಕಾಗಿ ನಾನು ತಿನ್ಬೇಕು ಅನ್ನೋದು ಕೆಲವೊಬ್ಬರು ಹಂಬಲ ಇರುತ್ತೆ
ಹ ಹ ಆ ಆ ತರ ಮಾಡೋ ತಪ್ಪಾಗತ್ ನ ಪ್ರೀತಿ ಪಾತ್ರದೊಡನೆ ಜೀವನ ಮಾಡ್ಕು ನಾವು ಅವ್ರರು ತಿಂದ್ರೆನೇನ ತಿನ್ಬೇಕು ಅವ್ರರು ಬಂದ ತಿನ್ಸ್ರನೇ ತಿನ್ಬೇಕು ಅಂತ್ರ ಅದು ತಪ್ಪ ಆಗತ್ ರೀ ಯಾಕಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಾಲ್ಕು ತಾಸು ಈಗ ಜೊತೆಗೆ ರಕ್ತ ಆಗಲ್ಲ ಹ್ಮ ಅದು ಅವ್ರವರ ಸಮಯ ಎಷ್ಟಿರುತ್ತ ಅಷ್ಟೇ ಒಬ್ಬ್ರಗ ಒಬ್ರು ಬೇಟ ಆಗಿ ಅದೇನೋ ಮಾತುಕತೆ ಏನಾಯ್ತು ಮಾತುಕತೆ ಮುಗಿಸ್ಕೊಂಡು ಆಮೇಲೆ ಅವ್ರವ್ರ ಮನೆೊಳಗ್ ಹೋಗ್ತಾರೀ ಹೆಚ್ಚು ಕಡೆ ಮಾಡಕ್ ಆಗಲ್ಲಲ್ಲ
ಕ್ಕ ಆಗಲ್ಲ ಸರ್ ಅವವು ಜೀವನಗಳಲ್ಲಿ ಪಡ್ಕೊಂಬಂದ
ಅಂತ ಅದ್ರಲ್ಲಿ ನಾವು ಅವ್ರ ಮೇಲೆ ನಾವು ನಮ್ಮ ಆಶೆಗಳನ್ನು ಇಟ್ಕೊಂಡು ನಾವು ನಮ್ಮ ನ ಉಪವಾಸನಾ ಸತ್ಯಾಗ್ರಹ ಮಾಡ್ಬೇಕಂತ ಹೇಳಿ ಪೋಸ್ಟ್ ಮಾಡಿರ ಆಗಲ್ಲಲ್ಲ ಅದು ನಮಗೆ ಅಪರೂಪ ಪ್ರರೂಪದ ಕ್ಷಣಿಕ ಸಮಯ ಬಂದಾಗ ನಾವು ಕೇಳಿದ್ರು ಬರುತ್ತೆ ಕೇಳಲಾರ್ದ ಇದ್ರುನು ಬರುತ್ತೆ ಅಂತೇಳಿ ನಾವು ಹೊಂದಾಣಿಕೆ ಮಾಡ್ಕೊಂಡ ಜೀವನ ಸಾಗಿಸೀ ಮೇಡಮ್ ಹಂಗಾದ್ರೆ ಅನ ಆಗದು ಹ್ಮ
ಅದು ಹೆಂಗ್ ಕಲಿಬೇಕು
ಹ್ಮ್ ಕಲಿಬೇಕ್ರಿ ಹೆಂಗ್ ಕಲಿಬೇಕಂದ್ರೆ ಚಿಕ್ಕ ಮಿಕ್ಕ ಮಕ್ಳಿಗೆ ಯಾರು ಯಾವ ದೊಡ್ಡವಿಗೆಂತ ಗೊತ್ತಾಗುತ್ತ ರೀ ಮೇಡಮ್ ಹೆಂಗ್ ಕಲಿಬೇಕಂದ್ರ ನಾವು ನಮ್ಮ ಜೀವನ ನಮ್ಮ ಅ ಹ ಅದೇನಂತಲ್ರಿ ನಮ್ಮ ಸಂಸಾರ ಚಿಕ್ಕ ಸಂಸ ಸಂಸಾರ ಚೊಕ್ಕ ಸಂಸಾರ ಅಂತಂತ್ರಲ್ಲ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಹ್ನ್ ರೀ ಮೇಡ್
ಹ ಆಯ್ತ್ ಚೆನ್ನಾಗಿದ್ರಿ ಸರ್ ಚಿಕ್ಕ ಕುಟುಂಬ ಚೊಕ್ಕ ಹಕ್ಕೋದಾಗಿರ್ಲಿ ಹ್ಯಾಪಿ ಆಗಿರ್ಲಿ ಅವಾಗ್ಲ ಉತ್ತಮ ಆಹಾರ ಸೇವಿಸಿ ತಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ
ಅಲ್ರರಿ ಹಂಗ ಒಬ್ರಗ ಒಬ್ರು ಅರ್ಥ ಮಾಡ್ಕೊಂಡ್ ಹೋರಿ ಜವನೇ ಸಾಗುತ್ತ
ಎಲ್ಲ ಅರ್ಥ ಐತೆ ಸರ್ ಎಲ್ಲದ್ರಲ್ಲೂ ಅರ್ಥ ಐತೆ ಅರ್ಥ ಇದ್ದು ಕೆಲವೊಮ್ಮೆಮ ಮನ್ಸು ಅನ್ನೋದು ಮನ್ಕು ಬದ್ಧಿ ಮಾಡತ್ತೆ ಬಟ್ ಅದಕ್ ಈ ಮ ಅರ್ಥ ಇಂಪಾರ್ಟೆಂಟ್ ಅಲ್ಲ ಅದು ಏನು ಕೆಲವೊಂದು ಅತಿಯಾದ ರೀತಿನೂ ಇಂಪಾರ್ಟೆಂಟ್
ಸರಿ ಓಕೆ ಓಕೆ ಹೋಲ್ರಿ ಮಾಮ್ ಚೆನ್ನಾಗ್ ಮಾಡಿ ಮಾತಾಡ ಮಾತಾಡ ಧನ್ಯವಾದ
ಆಯ್ತು ಹೋ್ರಿ ಸರ್ ಟ್ಯಾಂಕ್ ಸಾಕ ಸಾಕ ಮಾಡಣ
ಸರಿ ಸರಿ್
ಬ ಆಮದು
ಹ್ಮ ಜಾಸ್ತಿಗ ಹತ್ತು ನಿಮಷ ಮಾತಾಡಿದ್ಮೇಲೆ ಎಮ ಕಾಯಲ್ ಬಡ್ತದೆ ಒ ಕಾಲ ಇ